ಬ್ರೋ ಕೆಳ್ಸ ಅಯ್ತಾ
ಹ್ಮ ಕೇಳಿಸ್ತಿದೆ ಬ್ರೋ
ಎಲ್ಲಿದ್ರಾ ಇವಾಗ
ಕ ಇನ್ನ ಆಗುತ್ತೆ ಒನ್ ಅವರ್ ಹಂಗ ಆಗುತ್ತೆ ಅನ್ಸುತ್ತೆ ಆ ಕಡೆ ಬರೋದು ನೀವ ಎಲ್ಲಿದ್ದೀರಾ ಬಂದ್ರಾ
ಹ್ಮ್ ಎಷ್ಟ ಒಂದ ಐದ ನಿಮಿಷ ಆಯತ ಅಷ್ಟ ರೀಚ್ ಆಗಿ
ಹ್ಮ ಹ್ಮ್ ಹ್ಮ್ ಊಟ ಇಲ್ಲೇ ಮಾಡ್ತೀರಾ
ಹ್ಮ್ ಬ್ರೋ ಮಾಡ್ಬೇಕು. ನಮ್ಮ ಫ್ರೆಂಡ್ಗೆ ಹೇಳಿದೀನಿ ಮಶ್ರೂ್ ಬಿರಿಯಾನಿ ಮಾತ್ರ ಮಾಡಬೇಡ ಅಂತ. ಏನಾದ್ರೂ. ಏನಾದ್ರು ಮಾಡು ಅದೊಂದು ಮಾಡ್ಬೇಡ ಅಂತ ಹ್ಮ್.
ತಿನ್ನಲ್ಲ
ಹ್ಮ ಯ ಮತ್ತ. ಇದೇನ ಯಾವುದೋ ಎಂತ ಪ್ರಾನ್ ಬಿರಿಯಾನಿನ ತರ್ಸಿದ ತರ್ಸಿದ್ರು. ಒಂದ್ ಸ್ವಲ್ಪ ಉಳಸಿದ್ರು ಅದ್ರೆ ಒಂದ್ ಎರಡ್ ಮೂರ್ ಸ್ಪೂನ್ ತಿಂದಿದ್ದೀನಿ.
ಹಾ ಹಾ ಹಾ.
ಅವ್ರ ಬರೇ ಎಕ್ಸ್ಟ್ರಾ ಸ್ಪೈಸಿ ಮಾಡ್ಸ್ತಾರಲ್ಲ.
ಹ್ಮ್ ಹ್ಮ್ ಎಕ್ಸ್ಟ್ರಾ ಸ್ಪೈಸಿ ಅದ್ ಮೊನ್ನೆ ಯಾವ್ದೋ ಬುಕ್ ಮಾಡ್ಕೊಬಿಟ್ಟು ತರ್ಸ್ಬಿಟ್ಟಿರ್ತಾರೆ. ಅದನ್ನೇ ಸೇಮ್ ಅದ ಸ್ಪೈಸಿ ಸ್ಪೈಸಿ ಅಂತ ಮೆನ್ಷನ್ ಮಾಡ್ಬಿಡೋದು ಜಾಸ್ತಿ ಹಾಕ್ಸೋ ಬಿಡೋದು. ಆಮೇಲೆ ಅದ್ ಸ್ಪೈಸಿ ಇಲ್ಲ ಅಂತ ಅಳದು. ಹ್ಮ್ ಮತ್ತೆ ಇನ್ನೊಂದ. ಹಾ ಬಿಟ್ಟೆ ಬ್ರೋ ಆಲ್ಮೋಸ್ಟ್ ವಿಧಾನಸೌದ ಹತ್ರ ಇದಿನಿ
ಹ ಹೌದಾ.
ಹ ಹ ಹ ಟ್ರಾಫಿಕ್ ಏನ್ ಸ್ವಲ್ಪ ಕಮ್ಮಿನೇ ಇದೆ ಮನೆ ಹತ್ರ ಹೋಗ್ಬಿಟ್ಟು. ಆ ರ್ತ . ಕೊಂಡು ನೋಡೋಣ ಆದ್ರೆ ವಾಶ್ ಮಾಡಕ್ ದುಡ್ಡು ಇಲ್ಲ ಅಂದ್ರೆ ಅವ್ರ ಹತ್ರ ಎಲ್ಲಾದ್ರು ವಾಷಿಂಗ್. ತರ ಇದ್ರೆ ಯಾವ್ದಾದ್ರೂ ಹೆಡ್ಫೋನ್ ಆಗಲ್ಲಿ ಬಿಟ್ಬಿಟ್ರೆ ಟ್ರೆಂಡಪ್ಪಂದ. ಇದೆ ಒಂದು ಗ್ಯಾರೇಜ್ ಹತ್ರ ಅಲ್ಲಿ ಏನಾದ್ರರು ಆದ್ರೆ ಅಲ್ಲಿ ಬಿಡ್ತೀನಿ.
ಹಾ.
ಅವನ ಹಂಗೆ ಸ್ಪ್ರೇ ಮಾಡ್ತಾನೆ ಇಲ್ಲ ಅಂದ್ರೆ ನಮ್ದು ಇದೆ ಮಿಷಿನ್ ಒಂದು ಅದು ಬೇರೆ ನಮ್ಮ್ ಅಣ್ಣ.
ಹ .
ಕರೆಂಟ್ ಅದಕ್ಕೆ ಕರೆಟ್ ಆಗ ಸಿಕ್ತಿಲ್ಲ ಅದು ನಾರ್ಮಲ್ ದೊಡ್ಡ ಸಾಕೆಟ್ ಅಲ್ಲಿ ಹಾಕ್ಬೇಕು. ಸಾಕೆಟ್ ಇದೆ ಅ ಬರ್ನಾ ಹೋಗ್ತಿದೆ ಸಾಕೆಟ್ ಅದಕ್ಕೆ ಎಲ್ಲೀ ಎಲ್ಲಾದ್ರೂ. ರು ಮಾಡಸ್ಕೊಂಡ್ ಬರೋದ ಇಲ್ಲಾಂದ್ರೆ ನಮ್ಮ್ ಮನೆ ಹತ್ರೇ ಪೈಪ್ ಇಡುದ್ ಆಗುತ್ತೆ ಅಲ್ಲಿ ಪಾರ್ಕಿಂಗ್ ಹತ್ರ ಇಡ . ಬಟ್ ಏನಂದ್ರೆ ಅದು ಮೇಲಕ್ಕೆ ಓಪನ್ ಇದೆ ಸ್ವಲ್ಪ. ಕಾರ್ ಪಕ್ಕ ಅದ ಮೇಲ ಇಂದ ಇದು ಪೀಜನ್ಸ್ ಎಲ್ಲ ಬಂದೀ. ಪರಿವಳಗಳು ಎಲ್ಲ ಗಬ್ಬು ಮಾಡ್ತಾ ಇದಾವ ಸ್ವಲ್ಪ ಅದರಿಂದ ಫುಲ್ ಯ . ಹಳೇ ಡಬ್ಬಾ ಕಾರ್ ಥರ ಆಗ್ಬಿಟ್ಟಿದೆ ಮೊನ್ನೆ ಎಲ್ಲಿಗೋ ಎತ್ಕೊಂಡ್ ಹೋಗ್ಬಿಟ್ಟಿದ್ದೀನಿ ಹಂಗೆ ಹೋಗಿ. ಬಂದು ಅವತ್ತು ವಾಶ್ ಮಾಡೋಣ ಮಾಡೋಣ ಮಾಡೋಣ ಅಂತ ಹಾಗೇ ಇಲ್ಲ. ಇವತ್ ನೋಡ್ಬೇಕು ಹೋಗಿ ಆದ್ರೆ. .
ನೋಡಿ ಆದ್ರೆ ಇಲ್ಲ ಅಲ್ಲಿ ಎಲ್ಲಾದ್ರೂ ಮಾಡ್ಸನ ಅಷ್ಟೇ.
ಹ್ಮ್. ಹ್ಮ್ ಅದೇ ಅನ್ಕೊಂಡಿದಿನಿ ನಾನು ಹ ಅಷ್ಟು ರಿಸ್ಕ್ ಎಲ್ಲ ತಗೋಳಲ್ಲ ಇಲ್ಲಿ ಜಾಸ್ತಿ ಲೇಟ್ ಆಯ್ತು ಅಂದ್ರೆ ನಾನು ಇನ್ನ ಬ್ಯಾಗೇ ಪ್ಯಾಕ್ ಮಾಡಿಲ್ಲ. ಹೋಗಿ ಬ್ಯಾಗ್ ನೋಡಿ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲಾ ಬರಷ್ಟ. ಯಾವಾಗೂ ಹಿಂಗೆ ಮಾಡ್ಕೊಂತಿದಿಯಾ ಬ್ಯಾಕ್ ಪ್ಯಾಕ್ ಅವ್ಳ ತರ ಮಾಡ್ಕೊಬೇಕು ಒಂದ್ ವಾರಕ್ ಮುಂಚೆ ಮಾಡ್ಕೋಬೇಕು. ಮುಂದೆ ಕುತ್ಕೊ್ಬಿಟ್ರೆ ಕರೆಕ್ಟ್ ಆಗಿ ಆಗುತ್ತೆ ಒಂದು ವಾರ ಮುಂಚೆ. ಮುಂಚೆಯಿಂದ ಬ್ಯಾಗ ಪ್ಯಾಕ್ ಇವತ್ತು ಈ ಸತಿನೇ ನನಗೆ ಗೊತ್ತಿದ್ದಿ ಅವಳು ಒಂದ್ ದಿವಸ ಮುಂಚೆ ಇವತ್ತಿಗೆ. ಇವತ್ತು ಪ್ಯಾಕ್ ಮಾಡಿದ್ದು ಅಂತಂದ್ರೆ.
ಹ್ಮ.
ಯಾವಾಗೂ ಒಂದ್ ವಾರಕ್ ಮುಂಚೆ ಎಲ್ಲಾರ್ಗೂ ತಲೆ ತಿಂತೀರ್ಥಳೇ ಪ್ಯಾಕಿಂಗ್ ಆಯ್ತಾ. ಮಾಡ್ದ ಪ್ಯಾಕಿಂಗ್ ಯಾವ್ದ್ ಇಟ್ಕೊತಿಯ. ಏನ್ ಮಾಡ್ತಿಯಾ ಎಲ್ಲಾ ಕೇಳ್ತಾರೆ.
ಹ . ನಾನ ಯಾವದೋ ಒಂದು ಶರ್ಟ್ ಪ್ಯಾಂಟ್ ಇಕ್ಕೊಂಡ ಬಂದಿದಿನಿ ಬ್ರೋ ನಾನ್ ಪ್ಯಾಕ್ ಮಾಡಲಿಲ್ಲ ಬತ್ತ ಜಸ್ಟ್ ಬ್ಯಾಗಲ್ಲಿ ಹಾಕೊಂಡು ಬಂದೆ ಅಷ್ಟೆ.
ಹ್ಮ್ ನಾನು ಇವಾಗ. ಅದನ್ನೇ ಮಾಡೋದು ಹೋಗೋದು ಯಾವ ಸಿಕ್ಕುದ್ರೆ ಅದು ಹೆತ್ತಾಕೊಂಡು ಬರ್ತಾ ಇರೋದು.
ನಾನನ್ ಇವಳು ಮಧ್ಯಾಹ್ನ ಶಾಪಿಂಗ್ ಹೋಗಿದ್ದೀನಿ ಅಂದಿದ್ರೆ ನಾನು ಶರ್ಟ್ ತಗ ಬಾ ಇಲ್ಲೋ ಷರ್ಟ್ ಪ್ಯಾಂಟ್ ಏನಾದ್ರೂ ಹೇಳ್ತಿದ್ದೆ
ಹ್ಮ್ ಹ್ಮ್ ಹ್ಮ್
ನೆನ್ನೆ ಹಂಗೆ ಅಂದಿದ್ರು ನನಗೆ ಅದೇ
ಅಂತಂದು ಚಾರ್ಜರ್ ಒಂದ್ ಬೇಕು ಅಂತಿದ್ಲು ಚಾರ್ಜರ್ ಅದು ಇದು ಅಂತಂದು ಅಷ್ಟು ಚಾ ತಗೊಂಡ್ ಬಂದಿಲ್ಲ ಬರೀ ಅದಕ್ಕೆ ಅಷ್ಟು ಖರ್ಚು ಮಾಡ್ಕೊಂಡ್ ಬಂದಿದಾಳೆ ಅವಳು
ಅಯ್ಯೋ ಹೆಸ್ರಗ್ ಮಾತ್ರ ಇದು ಏಳ್ ಸಾವಿರ ಬಿಲ್ ಮಾಡೋಳಂದ್ರೆ ಹ
ಕಾಸ್ ಇದೇ ಬ್ರೋ ಅವಳ ಹತ್ರ ಕಾಸ ಇಟ್ಕೊಂಡಿರ್ತಾಳೆ ಬ್ಯಾಂಕ್ ಆರ್ ಬಿ ಐ ಇದು ಹಾ ಯಾವಾಗ್ ಬೇಕಾವಾಗ ಮರ್ತಾಯರತ್ತದು
ಹ್ಮ್ ಇವರಿಂದ ದಾವಣಗೆರೆಯಿಂದ ಬರೋದು ಲೇಟ್ ಆಗತ್ತೆ ಅಂತ ಇದ್ರು
ಗೊತ್ತಿಲ್ಲ ಅವಳು ಯಾವಾಗ ಬಿಟ್ಲು ಏನು ಅಂತೆ ನನ್ ಫುಲ್ಲು ನನ್ ಸುಮ್ಮನೆ ನಾರ್ಮಲ್ ಆಗಿ ಮೆಸೇಜ್ ಯಾಕೆ ಬರ್ತಿಲ್ವಾ ನಿಜವಾಗ್ಲೂ ಬರ್ತಿಲ್ವಾ ಅಂತಂದ್ರೂ
ಹಾ
ಗೊತ್ತಿಲ್ಲ ಸುಮ್ನೆ ಹಂಗೆ ಅದು ಇದು ಅಂತಿದ್ಲು ಆಮೇಲೆ ಹೇಳಿದ್ಲು ಈತರ ಜಗಳ ಆಗಿದೆ ಅದು ಸ್ಟಾರ್ಟ್ ಆಯ್ತು ಇವಾಗ ಬರ್ತೀನಿ ಅಂತಂದ ಹಾಕದ್ಲು
ಅಯ್ಯೋ ಕಥೆ
ನೆಟ್ ಆನ್ ಮಾಡ್ಕೊ ನಾನೇನಿಲ್ಲ ಕರ್ದೆ ಬರಲ್ಲ ಅಂದ್ಲು ಹೂ ಸರಿ ಕಳಿಸ್ತೀವಿ ಊರ್ಕೂ ಚೆನ್ನಾಗೆ ಫೋಟೋಸ್ ಅದು ಇದು ಅಂಥಂದೆ ಹ ಅವೆಲ್ಲ ಮಾಡ್ಬಾರ್ದು ಅಂತ ಏನ ಹಾಕದ್ಲು ಏನ ಬಿಡು ಅಂತ ಆಮೇಲೆ ಅದೇ ಬರ್ತ ಜಿಗಿನಿ ಅಂತ ಅಂದ್ಲು ಏನ್ ಮಾಡ್ತಾಳೋ ಗೊತ್ತಿಲ್ಲ ಎಷ್ಟು ಬರ್ತಾಳೋ ಏನೋ ಏನ್ ಕತೆನೋ
ಬ್ರೋ ಮೂರ್ ಗಂಟೆ ಅಂಗೆ ಫೋನ್ ಮಾಡಿದ್ದೆ ಅವ್ಳು ಇನ್ನ ಮನೇಲ್ಲೇ ಇದ್ಲು
ಎಷ್ಟೊತ್ತುದೆ ದಾವಣಗೆರೆಯಿಂದ ಇಲ್ಲಿ ಬರಕ್ಕೆೆ ಬೆಂಗ್ಳೂರ್ರಿಗೆ
ಬರೋ ನನ್ ಪ್ರಕಾರ ಒಂದ್ ನೈನ್ ತರ್ಟಿ ಆಗುತ್ತೆ ಅವಳಳ್ ಬರೋ ಅಷ್ಟಲ್ಲಿ
ಹೌದಾ
ಹ್ಮ್ ನಾವ್ ಅದಕ್ಕೆ ಅಲ್ ನಾಕ್ ಸಂದ್ರ ಇಡ್ಕೊಂಡು
ಹಾ ಹಾ ಹಾ ಹ ಮ ಕತ್ಕೊಂಡಿಲ್ವ ಹಿಂಗ ಬಂದ್ಬಿಡ್ಬೋದ ಅವಳ ಸೇಮ್ ಅದೇ ರೂಡ ಈ ಧರ್ಸ್ಥಳ ಇದಕ್ಕೆಲ್ಲ ಹೋಗ್ತೀವಲ್ಲಾ ನೆನ್ ಮಂಗ್ಲ ಆ ಸೈಡ್
ಹಾ ನೆರ್ಮಳ
ಹ ಹಾ ಹಂಗಿದ್ರೆ ಆರಾಮಾಗ ಆ ಕೆಲ್ಸ ಮಾಡ್ಬೋದ ಅವಳು ಸೇಮ್ ಡೈರೆಕ್ಟ್ ಗ್ರೀನ್ ಲೈನ್ ಅಲ್ವಾ ಅಲ್ಲಿ ಬರೋದೆಲ್ಲ ಬಂದಿಲ್ಲ ಹಾ ಮತ್ತೆ ಡೈರೆಕ್ಟೇ ಬರ್ಬೋದು ಇನ್ನು ಬೇಗನ ಬರ್ತಾಳೆ ಅವ
ಹ್ಮ್ ಆಗ ಒಂದ್ ಫಾರ್ಟಿ ಫಿಫ್ಟಿ ಮಿನಿಟ್ಸ್ ಆಾಗೆಲ್ಲ ಇಲ್ಲಿ ಇರ್ಬೋದು
ಬರ್ಬೋದು ಏನ್ ಮಾಡ್ತಾಳೋ ಏೋ ನಮ್ಗೆ ಗೊತ್ತೇ ಇಲ್ಲ ನನ್ ಮೆಸೇಜ್ ಹಾಕಿದ್ದೆ ಆಮೇಲೆ ಅಷ್ಟೇ ಬಿಟ್ಟೆ ಕಮ್ ಸೇಫ್ ಅಂತಂದಷ್ಟೆ
ನಾನ್ ಅದೇ ಇವಾಗ ಫೋನ್ ಮಾಡ್ದನ ಅನ್ಕೊಂಡೆ ಹೇಳೋಕ್ಕೆ
ಹ್ಮ್ ಹ್ಮ್ ಹ್ಮ್ ಅಷ್ಟೇ ಮೈಸೂರ್ದು ಗೋತಿಿಲ್ಲ ನಮ್ಗೆ ಏಳ್ು ಗೊತ್ತಿರ್ಬೇಕು ಅಲ್ಲೇ ಮನಲಿ ಕ ಹೇಳತೊಳ ಅವಳೆ ಯಾರಿಗು ನನ್ ಕೇಳೇ ಇಲ್ಲ ಅವರು ನಂದೇ ನಾನನ್ ಏನ್ ಮಾಡ್ತಿ ಅಂತ ನಾನು ಲಾಸ್ಟ್ ಮಿನಿಟ್ವರೆಗೂ ಅಂದೇ ಗೊತಿರಲ್ಲ ಅದ ನಾನು ಯಾರಿಗೂ ಏನು ಕೇಳೋದಿಲ್ಲ ಅದಕ್ಕೆ ಇವಳು ಇವಳು ಮಾ ನಂತ್ರರ ಇವಳೇ ನಮ ಆರ್ಗಾನಿಜ್ರ್ ಎಲ್ಲಾ ಕೇಳ್ತಾ ಇರ್ತಾರೆ ಯಾರ್ ಹೆಂಗ ಬರ್ತ್ತೆ ಹ
ಎಲ್ಲ ಪ್ಲಾನ್ ಮಾಡಿರ್ತಾೆ ಇದ ಇದು ಇದ ಇದು ನಾನ ಹತ್ರ ಅದೇ ಹಓವ ರೋಟ್ ನಾನ ಆಮೇಲೆ ಆಗ್ದೆ ಹಿಂಗೆ ತಿರುಣಾಮಲ ಅಂತ ಆದೆ ಅರುಣಾಚಲ್ ಅಂತ ಬಂತು ಇಷ್ಟು ಅಲ್ಲಿಂದ ಮತ್ತ ಒನ್ ಅವರ್ ಅಷ್ಟೇ ತೋರಿಸ್ತಿದೆ ಸರಿ ಅಟ್ಲೀಸ್ಟ್ ಬೇಗ ಹೋದ್ರ ಎಂತ ಅಂತಿದ್ಲು
ಹ್ಮ
ಇವಾಗ ಕಮ್ಮಿ ಇದಾರೆ ಈವಾಗ ಏನಷ್ಟ ಇರಲ್ಲ ಬೇಕಿದ್ರೆ ನೋಡ್ಕೊಂಡಬೋದು ಅಂತಂದೆ ಸರಿ ನೋಡೋಣ ಹಂಗಿದ್ರೆ ಅ ಅಲ್ಲಿಂದತ್ತೆ ಮತ್ತೆ ಏನ್ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಮೋಡ್ ಅವ್ರ ಊರು ಈ ಕಡೆ ಅದೇ ಅಲ್ಲಿಂದ ಮತ್ತೆ ಒನ್ ಅವರ್ ಏನೋ ಇದೆ ಒನ್ ಅವರ್ ಅಂದ್ರೆ ತರ್ಟಿ ಟು ಕಿಲೋಮೀಟರ್ಸ್ ಏನೋ ಇದೆ ಪಾಂಡಿ್ೇರಿಗೆ ಅವ್ರ ಚೌಟ್ರಿ ಇದೆ ಅದ ಚೌಟ್ರಿಗೆ ಹಾಕಿದ್ದ ಲೊಕೇಶನ್ ಅಲ್ಲಿಂದ ಅಷ್ಟಿದೆ ನೋಡೋಣ ಅಲ್ಲಿೋದ ಮೇಲೆ ಹೆಂಗೋ ಪ್ಲಾನ್ ಮಾಡದು
ಹ್ಮ್ ಹ್ಮ್ ಸರಿ ಸರಿ ಬ್ರಾ
ಹ್ಮ್್ಮ ಇ ನೀವಿಬ್ರುೂ ಬಂದಾ ಹ ಮನೆಗ್ ಹೋಗಿ ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಆಮೇಲೆ ಕಾ ಹತ್ಕೊಂಡ್ ಬರ್ತಾರ ಏಳ್ ಲೇಟ್ ಆಯ್ತು ಅಂದ್ರೆ ನಂದೆನ್ ಕೆಲ್ಸ ಇದ್ದಿರೋದು ಏನಾದ್ರು ಮುಗಿಸ್ಕೊಂಡು ಹಂ ಹಿಂಗ ಅಂತ ಬಂದ್ ಬಿಿಡ್ತೀವಿ ನೋಡಣ ಈಗಳ್ಳ್ದ ಏನು ಇ ಕ ಹ ಮೆ ಗೊತ್ತಿಲ್ಲಲ್ಲ ಎಷ್ಟೊತ್ತಾಗುತ್ತ ಏನಾಗುತ್ತೆ ಅಂತ
ಹ್ಮ್ ನೀವು ಇಲ್ಲೇ ಮನ್ಯಾಗ ರೀಚ್ ಅದಾಗ ಒಂದ್ ಫೋನ್ ಹಾಕಿ ನೋಡೋಣ ಅವಳೆ ಎಲ್ಲಿ ಬರ್ತಾವ ಅವಳೆ ಹಂಗೆ ತಿಳ್ಕೊಳ
ನಂದೇನು ಆಲ್ಮೋಸ್ಟ್ ಲಾಲ್ಬಾಗ್ ಹತ್ರ ಬಂದೆ ನಾನು ಬೇಗಾನ ಬ ಹಾ ಟ್ರಾಫಿಕ್ ಏನ್ ಅಷ್ಟೊಂದ್ ಇರಲ್ಲ ಈ ಕಡೆ ಒಂದೊಂದ್ ಸತಿ ಒಂದೊಂದ್ರ ಇರುತ್ತೆ ಇದು ಹೇಳಕ ಬರಲ್ಲ ಇವ್ರು ಯಾರಾದ್ರು ಬಂದ್ರು ಅಂತಂದ್ರೆ ರೋಡ್ ಬ್ಲಾಕ್ ಮಾಡ್ಬಿಡ್ತಾರೆ ಬೆಳಗ್ಗೆ ಅಂತರು ಫುಲ್ ನೆಕ್ಸ್ಟ್ ಲೆವೆಲ್ ವಿಧಾನಸೌಧ ಇದೆಲ್ಲ ಇದದೆಲ್ವಾ ರಾಜಭವನ್ ಹೈಕೋರ್ಟ್ು ಎಲ್ಲ ಈ ಕಡೆ ಇರೋದಲ್ವಾ ಅವ್ರು ಯಾರಾದ್ರು ಬರ್ತಿದ್ದಾರೆ ರಾಜಕೀಯ ನಾಯಕರು ಅಂತಂದ್ರೆ ಫುಲ್ ಕ್ಲೋಸ್ ಐದ್ ಐದ್ ನಿಮಿಷ ನಿಲ್ಸ್ಬಿಡ್ತಾರೆ ಹತ್ ನಿಮಿಷ ನಿಲ್ಸ್ಬಿಡ್ತಾರ
ಫುಲ್ ಜಾಮಾ ಆಗಬುಡುತ್ತೆ
ಜಾಮ ಆಗ ಹೋಗಿರುತ್ತೆ ಅದನ್ನೆಲ್ಲ ಮತ್ತೆ ಆ ಕಡೆ ಇರೋದು ಪ್ಯಾಲೇಸ್ ಗ್ರೌಂಡ್ ಸೊ ಅಲ್ಲಿ ಏನಾದ್ರು ಫಂಕ್ಷನ್ ಗಳು ಯಾರದಾದ್ರು ಇವ್ರದು ಇಷ್ಟು ಸ್ವಲ್ಪ ಪೊಲಿಟಿಕಲಿ ಪವರ್ಡ್ ಇರೋರು ಅ ಅಲ್ಲು ಹಿಂಗೆ ಮಾಡಿ ಮಾಡಿ ಮಾಡಿ ಟ್ರಾಫಿಕ್ ಜಾಸ್ತಿ ಮಾಡ್ಬಿಡ್ತ
ಹ್ಮ್ ಹ್ಮ್
ನೀವು ಇಬ್ರೆ ಬಂದ್ರಾ
ಹು ಬ್ರೋ ನಾವಿಬ್ರೆ ಒಂದು ಎಷ್ಟು ಆರ್ ಆರು ಗಂಟೆ ಮೇಲ್ ಆಗಿತ್ತು ಒಂದ ಆರೂವರೆ ಆಗತನಾ ಬಂದ್ವಿ ಇಲ್ಲೋ ಎರಡ್ ಕಡೆ ಫುಲ್ ಟ್ರಾಫಿಕ್ ಇತ್ತು ಅಲ್ಲಿ ಕಾಮಾಕ್ಕೆ ಇದ್ರತ್ರ
ಹಾ ಹಾ ಹಾ ಕಾಮಕೆ ಥೀಯೇಟರ್ ಹತ್ರನ ಹ್ಮ
ಬಂದ್ವಿ ಬೇಗನೆ ಬಂದ್ವಿ ಅಸತ್ ನಾವ್ ಇವತ್ತು
ಹ್ಮ್ ಹ್ಮ್ ಹ್ಮ್ ಅಷ್ಟ್ ಹಫ್ನ್ ಅವರ್ ಇಂದ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಬರ್ಬೋದು ಆರಾಮಾಗಿಲ್ಲಿ ಇ ನಾನು ಬರ್ತಿದ್ನಲ್ಲ ಅವಾಗ ನಮ್ದಿದ್ದಾಗ ಲ್ಲ ತರ್ಟಿ ಮಿನಿಟ್ಸ್ ಇಂದ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಬಂದ್ಕೊಡ್ಬೋದು ನಮ್ದು ಇಲ್ಲಿ ಎಲ್ಲ ಏನು ಇಲ್ಲ ಅಂತಂದ್ರೆ ಆರಾಮಾಗಿ ಫಾರ್ಟಿ ಮಿನಿಟ್ಸ್ ಎಲ್ಲ ಬಂದ್ಬಿಡ್ಬೋದು ಏನಾದ್ರೂ ಟ್ರಾಫಿಕ್ ಇತ್ತು ಅಂದ್ರೆ ಒನ್ ಅವರ್ ಒನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಹೆಂಗ್ ನಂತ್ರ ಅ ಕಿಲೋಮೀಟರ್ ಕಮ್ಮಿ ಬಟ್ ಏನು ಅಂತಂದ್ರೆ ಇದು ಜಾಸ್ತಿ ಟ್ರಾಫಿಕ್ ಜಾಸ್ತಿ ನೀವು ಊರ್ಗಿ ಕಡೆನ ಅಲ್ಲ ಹಲ್ಲಾ
ಹು ಬ್ರೋ ಅಲ್ಲಿ ವಿಧಾನಸೌಧದಿಂದ ಹಿಂಗ ಸ್ಟ್ರೈಟ್ ಹೋಗಿಬಿಡ್ತೇನ ಪ್ಯಾಲೇಸ್ ಗ್ರೌಂಡ್ ಪ್ಯಾಲಸ್ ಗ್ರೌಂಡ್ ಇಂದ ಅಂಗೆ ಸ್ಟ್ರೇಟ್ ಒಂದೇ ರೋಡ್ ನೀವ್ ಅಲ್ ಇದು ಪ್ಯಾಲಾಸ್ ಗ್ರೌಂಡ್ ಹತ್ರ ರೈಟ್ ತಗೊಂತೀರ ಹಿಂದೆ ಹಿಂಗಸ ಹೋಗ್ಬಡ್ತೀರಾ.
ಪ್ಯಾಲೇಸ್ ಗ್ರೌಂಡ್ ನಾನು ಹೋಗುವವಾಗ ಈ ಕಡೆ ಪ ವಿಧಾನನ್ಸೌ ಕಬನ್ ಪಾರ್ಕ್ ಇಂದ ಒಳಗಡೆ ಹೋಗ. ಹೋಗ್ಬಿಟ್ಟು ಅಲ್ಲಿ ರೈಟ್ ತಗೊಂಡ್ ಹೋಗ್ತೀನಿ ಆರಟಿ ನಗರ್ಗೆ ಹೋಗ್ಬಿಡ್ತದು.
ಹಾ.
ಇದು ಬರುತ್ತಲ್ಲ ಫನ್ ವರ್ಲ್ಡ್ ಅದು ಯಾವುದೋ ಇದೆ ಅಲ್ಲ ಫನ್ ವರ್ಲ್ಡ್ ವಾಟರ್ ವರ್ಲ್ಡ್ ಆ ರೋಡಿಂದ ಹೋಗ್ಬಹದು ನಮ್ಮ. ತ ಸರಿ ಅದು ಸ್ವಲ್ಪ ಟ್ರಾಫಿಕ್. ಯಾದ್ರೂ ಕಮ್ಮಿ ಇರ್ತ್ತೆ ಅಂತಂದು ಆ ಕಡೆಯಿಂದ ಹೋಗ್ಬಿಡ್ತೇನೆ.
ಹ್ಮ್ ಹ್ಮ್. ಸರಿ ಬ್ರೋ ಇಲ್ ಬಂದಿ ರೀಚ್ ಆದ್ಮೇಲೆ ಫೋನ್ ಹಾಕಿ. ಸರಿ ಸರಿ ಬ್ರೋ ಬಾಯ್.